ಹಾ ಹಲೋ ರವಿ ತೇಜ ಪಂಪನ ಜ್ಯೋತಿ ವೆಂಕಟರಮಣ ಹರಿ ವೆಂಕಟರಮಣ ವೆಂಕಟ ತೇಜ
ಹಾ ನಮಸ್ತೆ ರೀ
ನಮಸ್ತೆೇ ರರಿ ಏನ್ ಮಾಡತ್ತರಿ
ನಮ್ಮ ಹಾಸ್ಲ್ದಾಗ ಇವಾಗ ಜಸ್ಟ್ ಊಟ ಮಾಡಿ ಬಂದು ಸ್ವಲ್ಪ ವರ್ಕ್ತ್ತು ವರ್ಕ್ ಮಾಡಿ
ಹಾಸ್ಟೆಲ್ ಅಲ್ರರಿ ಅದು ವಸತಿ ವಸತಿನ ಇಲಯ ರೀ ವಸತಿ ವಸತಿಲ್ಲ ರದು ಹಲೋ ಹಲೋ
ಹಲೋ
ಹಲೋ ಕೇಳತರಿ ಹಲೋ ಹಲೋ ಹಲೋ
ಹಲೋ
ಹಲೋ ಕೇಳತರಿ ಕೇಳತಿ
ಹಲೋ
ಹಲೋ ಹಲೋ ಹಲೋ ಹಾ ಮತ್ತೇಏನ್ ಮಾಡತೀರಿ
ಅದೇ ರೀ ಇವಾಗ ಊಟ ಮಾಡ್ಕಂಡ ಹಾಸ್ಟೆಲ್ಗೆ ಬಂದಿದ್ವಿ ಹಾಸ್ಟೆಲ್ ಬಂದು ಊರಿಗೆ ಹೋಗಬೇಕಂತೇಳಿದ ಸ್ವಲ್ಪ ಕ್ಲಾಸ್ ವರ್ಕ್ ಪೆಂಡಿಂಗ್ ಇದ್ವು
ಕ್ಲಾಸ್ ವರ್ಕ್ಏನು ಎರಡನೇ ವರ್ಷದ ಅಣ್ಣ ಎರಡನೇ ವರ್ಷದ ಅಣ್ಣಂದ ಕ್ಲಾಸ್ ವರ್ಕ ಏನ್ರಿ
ಹಾ
ಯಾರು ಇದು ವೀರ್ ಬಾಬು ವೀರ್ ಬಾಬು ಒಬ ವೀರ್. ವೀರ್ ಬಾಬು ನಿಮ್ಗೆ ಇಡಿತಾನಲ್ರಿ ಏನಾದ್ರು ಕೆಲ್ಸ ಆದ್ರು.
ಅವರು ಆಂಧ್ರದವ್ರು ನಾವವು ಆಂಧ್ರದವ್ರು.
ಹಾ.
ಅದಿಕ್ಕೆ.
ಒಟ್ಟ ಆಂಧ್ರ ಆಂಧ್ರರು. ಆಂಧ್ರದವ್ರು ಕಾಯ ಕೆಲ ಮಾಡ್ಬೇಕು ಕರ್ನಾಟಕದ್ರು ಕರ್ನಾಟಕ ಕೆಲಸ ಮಾಡಬೇಕು.
ಅಲ್ದ ರೀ ಹಂಗೆ ಪರಿಚಯ ಅಂದ್ರೆ. ಅವರು ನಮ್ದೆಲ್ಲಾ ಅ ಒಂದೇ ಹತ್ರ ಊರ್ ಸನೀಪ್ ಸನೀಪ್ ಅಂತ.
ಹ್ಮ್ ಯಾವ ಊರ್ರೀ ಅವ್ರ ನಿಮ್ದ ಯಾವ ಊರಿ ಅವ್ರ ಯಾವ ಊರಿ.
ತಾ ಆಂಧ್ರಪ್ರದೇಶ್ ನೋಡಿರಿ.
ಆಂಧ್ರ ಪ್ರದೇಶದಾಗ ಯಾವ ಊರ್ರೀ ಗುಂಟೂರ ಏನ್ರೀ.
ಗುಂಟೂರಲು ರೀ ವೆಸ್ಟ್ ಗೋದಾವರಿ ರೀ.
ವೆಸ್ಟ್ ಗೋದಾವರಿ ಹಾ ಅವ್ರದ್ರೀ.
ಅವ್ರದ್ದು ಈಸ್ಟ್ ಗೋದಾವರಿತ್ರಿ.
ಗೋದಾವರಿ ಗೋದಾವರಿ ಸೈಡ್ನ್ನುವು.
ಹ ಅದಕ್ಕ ಹಂಗೆ ಸ್ವಲ್ಪ ಹಂಗೆ ಪರಿಚಯ ಹಾಗಿ ಬಿಟ್ರವರು ಅದಕ್ಕೆ ಅವರು ಏನ ಇದ್ರು ಆಗದ ಅಂದ್ರೆ ಅವ್ರ ಎಷ್ಟ ಮಾಡತನ ಬೇರೆವ ಯಾರು ಮಾಡಲರೀ ಅವ್ರರಿಗೆ ಬೇರೆವ್ರೇನು ಕೊಟ್ರಿ ಇವರು ಹೆಸರುಳ್ಬಡ್ದದು ಇವ್ರು ಕೊಟ್ರಪ್ಪಾ ಅಂತ ಅಂದ್ಬಿಡೋದು ಇವ್ರು ಹೇಳ್ತಾರ ಅವ್ರರಿಗೆ
ಕರೆ ಇದು ವೆಸ್ಟ್ ಗೋದಾವರಿ ಏನ್ ಹೆಸರು ಹೆಂಗ್ ಬರ್ತಿರಿ ಅದ್ರದು.
ಹರೀ
ಬೆಸ್ಟ್ ಗೋದಾವರಿ ಆದ್ ನೋಡ್ರಿ ಹ ಅದ ಹೆಸರು ಹಂಗಂಗ ಬಂತ್ರಿ ಅದೃದು
ಅಂದ್ರೆ ಅದು ನಾವು ಗೋದವರಿ ಸೈಡ್ ಇರ್ತವ್ರೀ ನಾವು
ಹಾ ಗೋದವರಿ ನದೀ
ಹ ನದಿ ಸೈಡು ಸ್ವಲ್ಪ ಅಂದ್ರೆ ಗೋದಾವರಿ ಸಂಡ್ರ ಐತಿ ನೀರ್ ಹತ್ತಿದಾವಲ್ಲಾ
ಹರೀ
ಅದು ನಮ್ಮೂರು ನಮ್ಮೂಊರಿಲಿಂದ ಒಂದು ಒಂದು ಐವತ್ತು ನೂರು ಕಿಲೋಮೀಟರ್ ಇರ್ತ್ತೀ ಗೋದಾವರಿ
ಹಾ ಹಾ ಹಾ ನೂರು ಕಿಲೋಮೀಟರ್ ಅದರ್ ವಸ್ಟ್ ಹಾ ರೀ
ಅವ್ರ್ದು ನದಿ ಕಾಕಡ್ಸ ಇತ್ ಊರ ಅವ್ರ್ದು
ಹಾ ಹಾ ಹಾ
ಹಂಗ ಇವ್ರು ವೆಸ್ಟ್ ಗೋದವ್ರು ಈಸ್ಟ್ ಗೋದ್ ಅಂತೇಳಿ ಸಪ್ರೇಟ್ ಡಿಸ್ಟ್ರಿಕ್ಟ್ ಮಾಡ್ಯಾರ ಅದು
ಹಾ ಹಾ ಹಂಗನ್ರಿ ಬಾರ್ಯವ್ ನೋಡ್ರಿ ಹೆಸರ್ ಬ್ಯ ಅವ್ ನೋಡ್ರಿ ವೆಸ್ಟ್ ಗೋದಾವರಿ ಈಸ್ಟ್ ಗೋದಾವರಿ ಗುಂಟೂರು
ಕರ್ನೂಲು
ಹ ಕರ್ನೂಲ್ಲು ಹಾ ರೀ ಹಾ ವಿಜಯವಾಡ ನೋಡ್ರಿ ಹೆಂಗ ಅವ್ರ ಹೆಸರ ಹೆಸರು ಕೇಳ್ಬೇಕಂದ್ರೆ ಒಂದ್ ಸ್ವಲ್ಪ ನಮ್ ಕಡೆ ಅವ್ರು ಯದ್ಗಿರಿ ಯಾದಗಿರಿ ಗುಲ್ಬರ್ಗ ಬರ ಅವ್ರ ಹೆಸ್ರ ನಮ್ಮ ಮತ್ತ ಅ ಕಡೆ ಚೊಲೋ ಅಲ್ರರಿ ನಿಮ್ದ ಸ್ಪ ಚಲೋ ಅಲ್ಲಿ ಏನ್ ಬೆಳಿತರರಿ ನೀವು ಹೊಲ್ದಾಗ
ನಮ್ ಕಡೆ ಅಂದ್ರೆ ಅಲ್ಲಿ ಆಂಧ್ರದಾಗ ಅದು ಯದಾದಾರೂ ಕಾಮನ್ ಆಗ ಬ ಭತ್ತ ಬೀಳತಾರೀ ಹ ಪತ್ತ ಇದು ಗ್ರಾಸ್ ಇರ್ತವಲ್ರಿ
ಹುಲ್ಲ ಹುಲ್ಲ ಹಾ ರೀ ಅವು ಮ್ಯಾವು ಯಾಕೆ ಬೆೀಳ್ತಿೀರಿ ನೀವು
ಅವ ಇದದಕಂದ್ರೆ ಅಲ್ಲಿ ಇವಾಗ ಗದ್ದೆ ಮಾಡ್ತಲ್ರರಿ ನಾವು
ಹಾ ರೀ
ಪ ಗದ್ದಿ ಮಾಡಿದಾಗ ಸ್ವಲ್ಪ ಏರಿಯಾ ಅದು ಅಲ್ಲಿ ಭತ್ತ ಬೆಳ ಭತ್ತ ಇರ್ಲಿ ಅದು ಶುಗರ್ ಅದು ಕಬ್ಬೀರ್ ಇಲ್ಲಿ ಇದು ಇದು ಏನಂತದು ಸಜ್ಜಿ ಜೋಳ
ಹಾ ಹಾ ಹಾ ರೀ
ಅದು ಮೆಕ್ಕೆ ತೊಣೆವು ಏ ಬೆಳೆದ ಅದು ಒಂದೊಂದ್ರದಾಗ ಸ್ವಲ್ಪ ಅಂದ್ರೆ ಇವಾಗ ಹೊಲ್ದಾಗ ಒಂದ್ ಸೈಡ್ ಬೆಳೆ ಬೆಳೆದ ರ ಅವು
ಹಾ ಒಂದ್ ಸೈಡ್ ಬೆಳುದ್ರಿ ಹಾ ರೀ
ಬೆಳೆಲ್ಲಿ ಅದಕ್ಕ ಅಂತೇ ಅಂತ ಇರ್ತಲ್ ಸ್ವಲ್ಪ ಸಣ್ಣ ಸಣ್ಣೇ ಔಟ್ ಹ ಒಂದು್ಲ್ದಾಗ ಟ್ರನ್ನ ಸಪ್ರೇಟ್ ಆಿ ಮಾಡ್ತೀವ್ರ ಅವ್ರ
ಆರು
ಅವು ಸಪ್ರೇಟ್ ಆಗಿ ಮಾಡಿ ಅಲ್ಲಿ ಇವು ಮೇವು
ಮೇವು ಹ ಹುಲ್ಲಿನ್ ಮೇವು್ ಎಮ್ಮಗ್ ಹಾಕಕ್ಕ ಹಕಳಕ್ ಹಕಕ್ಕ
ಅಂತ ಹಾಕಿದ್ರೆ ಅವು ಬೆಳೀಿತೀವ್ರ ಅಲ್ಲಿ
ಹಾ ಹಾ ಅಂತ್ರ ತೆಗ್ ಪ್ರದೇಶ ನೀರ್ ನಿಂತ ಪ್ರದೇಶ ಮತ್ತ ಬಾ ಇ ಇದು ಬಾಳ ಅಂದ್ರ ಬೆಳಲಾರದಂತ ಪ್ರದೇಶ
ಫಲವ ಫಲವತ್ತತೆ ಕಮ್ಮಿದ್ದಲ್ಲಿ
ಹಾ ನೋಡ್ರ ಫಲವತ್ತತೆ ಕಮ್ಮಿದ್ದಲ್ಲಿ ಇವಾಗ
ಹಾ ಹಾ ಹಾ ರೀ
ಅದು ಹುಲ್ಲ ನಂದ್ರೆ ಮನ್ಯಾಗ ಆಕಳ ದನ
ಹಾ ರೀ
ಆಂಧ್ರದಾಗ ಎತ್ತು ಬೆಳಸಿಲ್ಲದರು ಬಾಳ
ಹೌದೌ ಕರರ್
ಹ ಎಮಿಗಳು ಬಾಳ ಬೆಳಸ್ತಾರೆ
ಹಾ ಎ ಹಾ ರೀ
ಹಲೂ
ಹಾ ರ ಶಗುಣಿ ಹಾರ
ಅದು ಯೂಸ್ ಆತು ಅಂತೇಳಿ ಇವು ಇಟ್ರಗ ಮೇವು ಸಿಗೋಕಲ್ರಿ ಮತ್ತೆ ಮತ್ತ ಸುಮ್ನೆ ಹೊಲ ಹ ಹೊಲ ವೇಸ್ಟ್ ಅತ್ ಅಂತೇಳಿ ಅಲ್ಲಿ ಉಲ್ಲಾಕ್ತಿರಿ ನೋಡ್ರಿ ಹ ಉುಲ್ಲಾಕಿ ಕೊಯ್ಕೊ ಬಂದು ಇಳ್ಕ ಹಾಕದ್ರಿ
ಹಾ ಹ್ಮ್ ಹ್ಮೀ ಮತ್ತತ್ರಿ
ಅಂತೇನೈತ್ರಿ ಸಮಾಚಾರ ಇವಾಗ ಮಳೆ ಬರಕತ್ ನೋಡಿ
ಏ ಮಳಿಗ್ ಕಂಡಪಟ್ರಿ ಮಳಿಗ್ ಕಂಡಪಟ್ರಿ ಒಡೆ ಆತರಿ ಏನ್
ಓ ಹೋಗ ಹೋಗ್ಬೇಕಾದ ಮಳಿಂದ ರೆಡಿ ಆಾಕತಿನ್ ನಾನು ಮಳೆ ಸ್ಟಾರ್ಟ್ ಆಯತಿ
ಹೌದ ತಯಾರಲತ್ತರಿ ಮಿ ಬತನ್ ಹೌದೌದಿ ಕರ ಕರದ ಏನ್ ಮಾಡಡಿದ್ ಮನುಷ್ಯ ಹಾ ರೀ ನೀ ಮಾಡಕ್ ಬರಲ್ಲ ಏನ್ ಮಾಡಕ್ ಬರಲ್ರಿ ಮನುಷ್ಯ ಮಳಿ ಯಾವಾಗ್ ಬರ್ತದ ಯಾವಾಗ ಹೋಗ್ತದ ಗೊತ್ತೇ ಆಗಲ್ರಿ ಮನುಷ್ಯರು
ಹೌದ್ ನೋಡ್ರಿ
ದು ಮಾತ್ರ
ಇವಾಗ ಹಸ್ಟಲ್ಗ ಯಾರ ಇಲ್ರಿ ಎಲ್ಲರ ಹೋಗಬಿಟ್ರಿ ಊರ್ಗ
ಎಲ್ಲ ಊರಿ ಹ್ಯ ಕರ ನೋಡ್ರಿ ಹೋಗ್ಯಾರ ನೋಡ್ರಿ ಎಲ್ಲರೂ ಹೋಗ್ಯಾರ ನಾನ್ ನೋಡದೇರಿ ಇಲ್ಲಿ ನಮ್ ಕಡೆ ಹೋಗ್ಯಾರ ರೀ
ಹ್ಮ್ ನಮ್ ಕಡೆಯಿಂದ ನಮ್ ಕಡೆ ಒಂದ್ ಇಬ್ರು ಮೂರಾರ ನೋಡ್ರಿಿನ ಅವರು ರಾತ್ರಿ ಹೋ್ತಾರಂದ್ರಿ ರಾತ್ರಿ ಟ್ರೈನ್ ಐತ್ ಅಂತೇಳಿ ಕುೂತ್ವ್ರ ಅವು
ಹ
ಹ ನಾನು ಇನ್ನೊಂದು ಮಳೆ ಕಡೆಮದೆ ಓ್ತನ್ ನಾನ್ ಊರಿಗೆ
ಕರೆಕ್ ಕರೆಕ್ಂದ್ರೆ ಸಂಂಜೆ ನಾಕಕ್ ಕೂತಿರಲ್ರಿ
ಒಂದ್ಸ ಕಡಿಮೆ ಹೋಗೋ್ ಮಳೆ
ಹಾ ಹಾ ಆಯ್ತುತು ಮತ್ರಿ ಸ್ವಲ್ಪ್ ಜೋರ್ ಮಾತಾಡ್ರಿ ನಾನ್ ನೋಡ್ಬ್ರೀ ಚ ನಾವು ಚಜಿಗೆ ಹೋಗ್ಬೇಕ ಅಂದ್ರ ಇವ್ನಿಂಗ್ ಮ್ಯಾಗನ್ ಮ್ಯಾಗನ್ ಇಚ್ ಫೋನ್ ಮಾತಾಡ ಹಾ ರೀ ಮತ್
ಮತ್ತೆ ನೀವನ್ ನೀವ್ ಹೇಳ್ಬ್ರಿ ಯಾರಾವ್ರಿ ನೀ ಯಾರ ಬಂದಾರಲ್ಲ
ಹಲೋ ಜೀವದ ಇದ
ಜೀವನಕ್ಕ ಏನ್ ಮಾಡ್ಬೇಕ್ರಿ
ಏನ್ ನೋಡ್ರಿ ಏನ್ರೀ ಏನ್ ಮಾಡ್ತರಿ ಜೀವನಕ್ ಅಂದ್ರೆ ಏನ್ ಓದ್ತಿರ ಬರ್ತೀರಾ ಏನ್ ಮಾಡ್ತರಿ
ತ್ತಲ್ರಿ
ಆ
ಅವು ಗೌರ್ೆಂಟ್ ಎಕ್ಸಾಮ ಬರ ಬ ಬಿಟ್ಟು
ಹ್ಮ ಸರ್ಕಾರದಿಂದ ಹಾ ಬರಿವ ಹಾ ರೀ
ಅ ಇವು ಎಕ್ಸಾಮ್ ಬರಕ್ಕ ಕುಂತಿರ್ತರ ಬ
ಹಾ ಹಾ ನೀವು ಬರಿತರ ನಂಗಯ್ತ ಹಾ ರ ಚಲೋರಿ ಮತ್ತತ್ ದಗದ
ಸಿಕ್ಕ್ರ ಅದ್ರಾಗ ಏನನ್ ಸಿಕ್ಕ್ರೆ ಆಯ್ತ್ರಿ
ಹ್ಮ್ ಹ್ಮ್ ಹೌದರಿ ಕರ ನೀವು ಅದೇ ಮಾಡತ್ತರನ್ರಿ ಗದ ನಮ ಕಡೆನು ನಮ್ ಕಡೆನ ಇ ಬಾಳ ಮಂದಿ ಹ ಗೆ ಓದೋದ್ ಬಟ್ಟಗೆಷ್ಟಿಂದ ಅದೇ ರೈಲ್ವೆ ಎಕ್ಸಾಮಾ ಮತ್ತ ಪ ಇದು ಕಾನ್ಸ್ಟೇಬಲ್ ಎಸಾಮ ಮತ್ತ ರೀ ಇದು ಎಲ್ಲಾ ಎಕ್ಸಾಮ್ ಬರಿ ಆತ್ತರಿ
ಹಾಂ ಹಾಂ ಹೌದೇನ್ರಿ
ಬಂದ ಇದು ಒಂದ್ ಎರಡ್ ದಿನದಿಂದ ಅಗ್ನಿವೀರ್ ಸೆಲೆಕ್ಟ್ ಆಗ್ಯನ್ ಒಬ್
ಹ್ಮ ಹ್ಮ ಒಡದಲ್ರಿ ಚಾನ್ಸ್
ಹಾ ಮತ್ರಿ ಅಗ್ನಿವೀರ್ದಾಗ ಇದು ನೌಕಾದೊಳಗೆ ಗೊತ್ತದಲ್ರರಿ ನೀರಾಗ್ರಿ
ಹಾ ಗೊತ್ರಿ ನೀವಿ
ಅದಕ್ ಹೋಗ್ಯನ್ ನೋಡ್ರರು ಸೆಲೆಕ್ಟ್ ಆಗಿ
ಹ್ಮ್ ಆಯ್ತು ಆಯ್ತ ಸಲೆಕ್ಟ್ ಆಯ್ತು ಲೈಫ್ ಸೆಟ್ಲ್ ಆಯ್ತರಿಲ್ಲ ಒಮಂದುವಾಗ
ಹ ಹಾ ಲೈಟ್ ಶೆಟ್ ಆದಂಗೆ ನೋಡ್ರಿ
ಹ
ಪರೀಕ್ಷೆ ಒಂದ್ ಪರೀಕ್ಷೆ ಒಂದ್ ಮುಗಿಸೋಬೇಕ್ರಿ ನಾವು ಪರೀಕ್ಷೆ ಪರೀಕ್ಷೆ ಏನಿಲ್ರರಿ ಪರೀಕ್ಷೆ ಒಂದು ಅರಾಗ ಮೂರ್ ಮೂರ್ ವಿಧವಾದಂತ ಹಂತವಿ ಇರ್ತವ್ರೀ ಅದ್ರಾಗ ಅಗ್ನಿವೀರ್ದಾಗ ಆರ್ಮಿದಾಗ ಅಂದ್ರ ಸೈನಿಕದಾಗ ಏನಂದ್ರ ಒನ್ಯದು ಇರೆ ಅದ್ರ ಹೆಸರನು ಅದೇ ಹೇಳ್ತೇನ ನೋಡ್ರಿ ಮನ್ೇದು ಇದುರಿೀ ಅಂದ್ರ ಎಗ್ ಪರೀಕ್ಷೆದತ್ತಾರೆ
ಬರ ಬರೋದ ರೀ
ಆ ಆಮೇಲೆ ದೈಹಿಕವಾಗಿ ಅಂದ್ರ ಪರೀಕ್ಷೆ ಎರಡ್ನೂರ್ ಮಾರ್ಸಿಗೆ ಇರ್ಕ್ತ್ರರಿ
ಎರಡುನೂರು ಮಾರ್ಕ್ಸ್ ಏನ್ ರೀ
ಎರಡ್ೋ ಮಾರ್ಸಿ ತೆಗರ್ಬೇಕ್ರಿ ನಾವವು ಪಸ್ ಬಕ್್ರೀ
ಆ
ಅದಾದ್ಮೇಲೆ ಇದದುರಿೀ ಆನಪಾ ಇದು ದೈಹಿಕವಾಗಿರ್ತದೆ ದೈಹಿಕ ದೈಹಿಕ ಪರೀಕ್ಷೆ ಅಂತಿತ್ತ ಸರಿ ದೈಹಿಕ ಪರೀಕ್ಷದಲ್ಲಿ ನಾವ ಇದು ಈಗ ಓಡ್ಬೇಕ್ರೀ ಹದನಾರ ನೂರ್ ಮೀಟರ್ ಓಡ್ಬೇಕ್ರೀ ನಾವವು
ಅಷ್ಟಷ್ಟ ದೂರ ರ
ಹದರ್ನೂರ್ ಮೀಟರ್ ಅಂದ್ರೆ ಒಂದು ಒಂದುವರೆ ಕಿಲೋಮೀಟರ್
ಹಾಂ ಒಂದೂವರೆ ಕಿಲೋಮೀಟ್ರ್ ಹೊಡ್ಬೇಕು ರೀ
ಬಿಡ್ಲಾರ್ಾರ ೋಡ್ಬಬೇಕ್ರೀ ಎಟ್ ನಿಮಿದ ಅನ್ರಿ ಒಂದ ಆರು ಏು ನಿಮಿದ ರರಿ
ಹ್ಮ್
ಅದಾಯ್ತು ಅದಾಗಣ ಪುಷಪ್ ಗೊತ್ತವಲ್ರಿ ಪುಷಪ್ಪು ಪುಲ್ಲಪ್ಪು ಐದೈದು ಹೊಡಿಬೇಕೇಕ್ರಿ
ಹ
ಲಂಬವಾದ ಜಿಗಿಿತಾ ಎರಡು ಇರ್ ಎರಡ್ ಜಿಗಿ ಬಕ್ರಿ ಅಗಲವಾದ ಜಿಗಿತಾ ಒಂದ್ಯ ನಾಕ್ ಜಿಗಿ ಬ್ರಿ
ಅಂದ್ರೆ ನಾಲ್ಕು ಅಂದ್ರೆ ನಾಲ್ಕು ಮೀಟ್ರ ಏನು ರೀ ನಾಲ್ಕು ಹಾಂ ನಾಲ್ಕು ಮೀಟ್ರೀದ ಎರಡು ಮೀಟ್ರ ರೀ
ಅಗಲವಾದ ಜಿಗಿತ ಎರಡು ಮೀಟ್ರ ಲಂಬವಾದ ಜಿಗಿತ ನಾಕ್ು ಮೀಟ್ರ
ಹ
ಇದಯ್ತ ಅಂದ್ರ ಚೆಕ್ ಮಾಡ್ತರಿ ಅದಾದ್ಮೇಲೆ ಇದು ಮೆಡಿಕಲ್ ಬರ್ತರಿ ಮೆಡಿಕಲ್ ಪರೀಕ್ಷೆ ಅಂದ್ರೆ ಇದು ರೀ ಅಂದ್ರ ನಿಮ ಕಣ ಕಾಣ್ತಾವಲ್ಲ
ಹ ಹ ಹಾ
ಕಾಣ್ತಾ ಇಲ್ಲ ನಿಮ್ಮ ಇವು ಇದು ಚಲೋದಾವೇ ಇಲ್ಲ ಕಾಲಕ್ ಕೈ ಚಲ್ ಅದಾವ ಇಲ್ಲ ಮತ್ತತ್ ಬಳ್ಳ ಅದಾವ ಇಲ್ಲ ಐದೈ್ ಬಳ್ಳ ಇರ್ಬೇಕ್ರೀ ಒಂದೊಂದ್ ಕೈಯಗ
ಹ ಅವ ಆರಾರ ಬೆಳಿರ್ಕೊಲ್್ರಿ ಅವ್ರಿಗೆ
ತೊಂದರು ತೆಗತಾರೆ ಕಡಿಮೆ ಇಬಲ್ಲ ಐದಕ್ ಐದು್ ರೂರುವ ಖರ್ಚಲ್ಲ ಮತ್ತ ಅದಾದ್ಮೇಲೆ ಐ ಇದರಿೀ ಅದ್ರ ಹೆಸರನ್ ಮತ್ತ ಮತ್ತೇಏನ್ ಕಣ್ಣ್ ಚೊಲೋ ಇರ್ಬೇಕ ರೀ ಒಟ್
ಅಂದ್ರೆ ದೃಷ್ಟಿ ಚಳೋ ಇರ್ಬೇಕ್ರೀ
ದೃಷ್ಟಿ ಚಲೋ ಇರ್ಬ ಆಯ್ತ ಇಷ್ಟ್ ನೋಡ್ರಿ ಇಷ್ಟ ಇರ್ತ ಆಯ್ತ ಮತ್ರಿ ಸಲ ಇದು ಸರಿಯಾಗಿ ಹೋದ್ರಿ ಮತ್ತ ಅದಕ್ಕ
ಅಂದ್ರೆ ಎಷ್ಟ್ರ ಪಾಸ್ ಆದ್ರೆ ಅದು ಸೆಲೆಕ್ಟ್ ಆದಂ ಏನ್ರೀ ಅದ್ರಾಗ
ಹಾ ಅದ್ರಾಗೆಲ್ಲ ಸೆಲೆಕ್ಟ್ ಆದಂಗ್ರೀ ಅಂದ್ರೆ ಟ್ರೈನಿಂಗ್ ಇಬಡ್ತಾರೆ ಆರ್ ತಿಂಗಳ ಅಂದ್ರ ಟ್ರೈನಿಂಗ್ ಬೋತದ ಅಂದ್ರೆ ಪಾಸ್ ಆಗ್ಬಬೇಕಲ್್ರೀಿ ಪಸ್ ಅ ಆದ್ರ್ರೆ ಪಸ್ ಆದಂಗಗೆರಿತತ ಆಮೇಲೆಸ ಸ್ವಲ್ಪ ಅಪ್ಪಾ ಕೆಲ್ಸದ
ಹಾ ಹಾ ರೀ ಆ ರೀ ಆಯ್ತು ತಗರಿ
ಅತ್ತ